ನಮಸ್ಕಾರ
ಕೇೇಳಸ್ತಿದಯಾ ಹ ಹಾ ಹೇಳಿ ಈಚೆ ಓಡಾಡ್ತಿದ್ದೆ ನೀವು
ನಾನು ಈಚೆ ಓಡಾಡ್ತಾ ಇದ್ದೆ
ಇವತ್ತು ಚಂದ್ರನ್ ನೋಡಿ ಚೆನ್ನಾಗಿದೆ
ಹೌದು ಏನ್ ಗೊತ್ತ ಾ ನಾವು ಅವ ಈ ಕಡೆ ಒಂದು ಕಟ್ಟಡ ಇದೆ
ಹಾ
ಆ ಕಟ್ಟಡಕ್ಕಿಂತ ಅ ಬಲಭಾಗದ ಆ ಕ ಕಟ್ಟಡದ ಮುಂದೆ ನಿಂಕೊಂಡ್ರೆ ಅದು ಬಲಭಾಗ ಕಂಡ್ಸ್ ಇದೆ
ಹಾ
ಅಂದ್ರೆ ನಾವು ಈ ಕಾಲೇಜ್ ಹತ್ರ ಬಂದ್ರೆ ಅದ್ ಹೆಂಗ ಅದು ಕಾಲೇಜ್ ಪಕ್ಕ ಪಕ್ಕದಲ್ಲಿ ಇದೆ ಅನ್ಸ್ತಿದೆ ನಾವ ಏನಾದ್ರು ಇಲ್ಲಿಂದ ಅಲ್ಲಿ ನೋಡ್ಕೊಂಡ್ ಹೋಗೋ ಅಷ್ಟ್ರ ಅಲ್ಲಿ ಆ ಚಂದ್ರ ಅಕಡೆ ಬಂದ್ಬಟ್ಟಿರೆ ಮ ಏನೋ ಆಗಿದೆ ನಿ ನಿಜವಾಗ್ಲೂ ಹಂಗೆ ಆಗ ಹೇಗಿದೆ ಮೊನ್ನೇನು ಅಷ್ಟೆ ಹಂಗೆ ಆ ಆ ತುದಿಯಿಂದ ಈ ಕಟ್ಟಡಕ್ ಬರೋ ಅಷ್ಟಲ್ಲಿ ೌ ಚಂದ್ರ ಆ ಕಡೆ ಹೋಗ್ಬಿಟ್ಟಿದ್ದಾನನೆ
ಆಯ ಹೋಗ್ಬಾರ್ದು ಅಂತ ಹೇಳಬೇಕಕ್ ತ್ತಾನ ನೀವು
ಅವನ್ ಅವನು ನಮ್ ಜೊತೆ ನಡ್ಕೊಂಡ್ ಬರ್ತಿದಾನೆ ಸಣ್ವರ
ಹ್ಮ ನಕ್ಷತ್ರಗಳ್ ಕಾಣಸ್ತಿವೆ ನಮಗ್ ಕಾಣಿಸ್ತಿದೆ ನಕ್ಷತ್ರಗಳು ಕಾಣ್ತಾವೇ ಇವಾಗ
ಓ ಮೇಲ ಕಡೆ ಬಂದಿದ್ದೀರಾ ಕೆಲವೊಂದು ನಕ್ಷತ್ ಚಿತ್ರಗಳು ಇರಲ್ಲ ಕೆಲವೊಂದು ಏನಂತಾರೆ ಸ್ಯಾಟಲೈಟ್ಸ್ ಇರುತ್ತೆ ನೋಡಿ
ಹಾ ಇಲ್ಲ ರೀ ಇವತ್ತು ನಕ್ಷತ್ರಗಳ ಇವ್ಯಾ ನೀ ನೀಟಗ್ ಕಾಣಿಸ್ತಿದೆ
ನ ನಕ್ಷತ್ರಗಳು ಕಾಣಸ್ತಿಲ್ಲ
ಹೌದಾ ನನಗೆ ತುಂಬಾ ಕಾಣಿಸ್ತಿದೆ
ಅವ ನಂಗೆ ಆದ್ರೆ ಅದೆಲ್ಲ ಕೆಂಪ್ ಕೆಂಪಗಿದೆ ಅದಕ್ಕೆ ಕೆಂಪ್ ಕೆಂಪಗಿರೋದೆಲ್ಲಾ ನಕ್ಷತ್ರಗಳಲ್ಲ ಅಲ ಬೆಳಿಗ್ ಇವತ್ತು ಚಂದ್ರನು ಕಾಣಿಸ್ತಾನೆ ಇಲ್ಲ ನಿಮಿಗೆಲ್ಲಿನ ಕಾಣಿಸ್ತೀದಿಯೋ ಎಲ್ಲೋ ಗೊತ್
ನಂಗ್ ಕಾಣಿಸ್ತಿದೆ ತುಂಬಾ ಚೆನ್ನಾಗಿದೆ ಇವತ್ತು
ಸಂಜೆ ನೋಡ್ದೆ ಒಂದು ಊ ಇದ್ ಇದನ್ನು ತೆಗ್ದು ಬಿಟ್ಟಿ ಹಾಕಿದೀನಿ ಆದ್ರೆ ಇವಾಗ ಕಾಣಿಸ್ ತ್ತ ಇಲ್ಲ ಯಾವ್ ಯಾವ ಕಡೆನು
ಹ್ಮ
ಹ ಇರ್ಲಿ ಬಿಡಿ ಮತ್ತೆ ಊಟ ಆಯ್ತಾ ಆ ನಮ್ದು ಆಯ್ತು
ಇದ್ ನೋಡದಿಯಾ
ಏನು
ಇದು ಬಿಗ್ ಬಾಸ್ ಪ್ರಾರಂಭವಾಗ್ತಿದೆ
ಹ್ಮ್ ನೋಡ್ದೆ ನಾನು ಇಪ್ಪತ್ತೊಂಬತ್ತು ಇಪ್ಪತ್ತನೇ ಒಂಬತ್ತು ಸಿನಿಮಾ ನೋಡ್ಡೆ ಇವತ್ತು
ಹೌದಾ
ಹ್ಮ್ ಹೌದು ತುಂಬಾ ಚೆನ್ನಾಗಿದೆ
ಹೆಂಗ್ಗನ್ಸ್ತು ನಿಮ್ಗದನ್ ನೋಡಿ
ಅಲ್
ಹ
ಚೆನ್ನಾಗ ಅನ್ಸ. ಇವನೊಳಕ್. ಇದೆಲ್ಲಾ ಒಂದ್ ಸತಿ ನೋಡಿದ್ರೆ ಇನ್ನೊಂದ ಸತಿ ನೋಡಕ್ ಆಗಲ್ಲ.
ಹಾ ಹ ಅದು ಆ ತರಾನೆಯಾ. ಅಧಾ ಸಿನಿಮಾ.
ಹ್ಮ ಹೌದು ಹಾ ಹೌದು ಒಂದ್ಸತಿ ನೋಡು ಈ ಬೇರೆ ಯಾವುದಾದ್ರೂ ಸಿನಿಮಾ ಇದ್ರೆ. ಕೇಳಿ. ಅಂದ್ರೆ ಇದೆ ತರಾ. ಒಂಥರಾ ತೆಲುಗು ತಮಿಳ್ ಮರ್ ಮಲಯಾಳಂ ಆ ಭಾಷ್ ಗಳಲ್ಲಿ.
ಹೌದಾ.
ಹ್ಮ್. ನೀವು ಆಂಗ್ಲ ಭಾಷಾದ ಹೇಳ್ಬೇಡಿನೆ. ನಿಗೆ. ನನಿಗದ್ದು ಜಾಸ್ತಿ. ಜಾಸ್ತಿ ಆಸಕ್ತಿ ಬರುತ್ತೆ ಬರ ಯಾವದು ದೆವ್ವ ಭೂತಗಳ್ ಸಿನಿಮಾದಲ್ಲಿ ಬರುತ್ತೆ. ಆದ್ರೆ ನೀವು ನೋಡಿ. ಆಗ್ತಿರಲ್ಲಾ ಅದ್ರಲ್ಲಿ ಬ. ಎಲ್ಲ.
ಹಾ ಹಾಗೆ.
ಹ್ಮ್ ಹೌದು.
ಹ್ಮ್.
ಯಾವ್ದ್ ನೋಡಿದೀರಾ ಇವಾಗ ಸದ್ಯಕ್ಕೆ.
ಇವಾಗ ಸದ್ಯಕ್ ನನ್ಗೆ ಆತರದ. ಯಾವ್ದೂ ಇಲ್ಲ.
ಹ್ಮ್. ಮತ್ತೆ ಏನ್ ಮಾಡಿದ್ರಿ ಇವತ್ತ ಇಡೀ.
ಇವತ್ತ ಇಡೀ ಅದೇ ಅದೇ ನೆರ್ಲೆಹನ್ ಕತ್ಕೊಬಂದ. ವೆ.
ಹಾ ನೋಡ್ದೆ. ಕತ್ಕೊಂಬಂದಿದ್ದಾ ಅದು ಸಣ್ಣನೆರ್ಲೆ ಹಣ್ಣು. ತಾನೆ.
ಅಲ್ಲಾ ಜೊಮ್ಮನೆರ್ಲೆಹಣ್ಣು.
ತಗೋಬನ್ನಿ ಮರಿಬಡಿ.
ಹ ಅಂದ್ರು. ಹಮ್ಮ ತಗೊಂಡ್ ಹೋಗುವ ಅಂತ ಹಾ ತಗೊಂಡಿರ್ತೀನಿ. ಮತ್ತೇನಾದ್ರರು ಬೇಕು.
ಮೊನ್ನೆ ನಾವು ಅಮ್ಮ ಬಂದಿದ್ರಲ್ಲಾ ದುಡ್ಡಿ. ತಗೊಕಕ್ ಅಂತ ನೋಡಿದ್ವಿ. ಆದ್ರೆ ಅದು ಫುಲ್ಲ. ಜಾಸ್ತಿ ಹಾಳಾಗಬಿಟ್ಟಿತ್ತು ಅದಕ್ಕೋಸ್ಕರ. ತಗೊಳಕಾಗ್ಲಿಲ್ಲಾ. ಮತ್ತೆ ಬೇರೆ ಕಡೆ ಎಲ್ಲಾ. ನೋಡಿದ್ವಿ ಸಿಗ್ಲಿಲ್ಲ
ಹಾ.
ಇವಾಗ ನೂರು ರೂಪಾಯಿ ಕೆಜಿ ಆಗಿದೆ ಮೊನ್ನೆ ನಾವವು ಓದಾಗ ತಗೊಬನ್ನಿ ಹಾ ಹೌದು.
ನಾವಿ್ರೀ ಉಚಿತವಾಗಿಂತ ಇರ ಎಲ್ಲ.
ಹ್ಮ.
ನಮ್ಮಣ್ಣ ಏನಾದ್ರು ಬೇಕು. ಬ.
ಮಾವಿನ ಹಣ್ಣ್ ತಗೋ ಬನ್ನಿ ಕಾಯಿ.
ಕಾಯಿ ಇಲ್ಲ ಇವಾಗ ಕಾಯಿ ಮುಗಿ. ಹಣ್ಣ ಇವ.
ಕಾಯಿ ಮುಗ್ದಿಲ್ಲ ನಮ. ನಮ್ಮಮ್ಮ ತಂದಿದ್ದಾರೆ ಈ ಒಂದು ಒಂದು ಮೂಟೆ ಗಟ್ಲೆ ತಂದಿದ್ದಾರೆ ಅದ್ರಲ್ಲಿ ನನ್ ನಂಗೆ ಎಷ್ಟ ಒಂದ್ ಹತ್ತಿಡ್ಕೊಂಡು ನನ್ ತಮ್ಮನ್ ಕೊಟ್ಟ ಕಳಸ್ದಿದೆ.
ಹಾ ಹಾ ಹಾ ಸರಿ ಹಣ್ಣು ನೆಲ್ಲಣ ಹಾ ಸರಿ ಸರಿ.
ಹಾ. ನೆರ್ಲೆಹಣ್ ಮರಿ ಇದೇ ತಗೋಬನ್ನಿ.
ತಗೋಬರ್ತೀಿ.
ಯಾವತ್ ಬರ್ತೀರಾ.
ನಾವು ಸೋಮವಾರ ಬುಧ್ವಾರ ನಮ್ಗೆ ಪರೀಕ್ಷೆ ಇತ್ತು ಸೋಮವಾರ ಬರೋಣ ಅಂತ ಅನ್ಕೊಂಡೆ. ಅದೇ ಇವಾಗ ಗುರುವಾರ ಹೊಸ ಇ ಬಿಟ್ರಲ್ಲ ಗುರುವಾರ ಅಂತ. ಬಂದ. ಲ್ಲ ಸೊ ಮಂಗಳವಾರ ಬರೋಣ. ತನ್ು.
ಮಂಗಳವಾರ ಬರ್ಬಾರ್ದು ಮಗಳು ಮನೆಯಿಂದ ಆಚೆ ಹ್ಮ್ ಬನ್ನಿ
ಮತ್ತೆ ನೀ ಪರೀಕ್ಷೆಗೆಲ್ಲ ಸಿದ್ದರಾದ್ರ
ಅ್ ಎಂತದೂ ಇಲ್ಲ ಮಣ್ಣು ಇಲ್ಲ ಮಸೀನೂ ಇಲ್ಲ ಊರಿರಿಗೆ ಹೋಗ್ಬೋದಿತ್ತು ಅಂತ ನನಿಗೂ ಇವಾಗ ಅನ್ಸ್ತಿದೆ ನನ್ ನಮ್ಮಮ್ಮನ ಜೊತೆ ನಿೆನ್ನೆ
ಹೋಗಿ ಆರಾಮಾಗ ಬರ್ಬೋದಿತ್ತು ನೀವ್ ಎರಡ್ ದಿನ ಇದ್ದು
ಹ್ಮ್ ಹೌದು ಅಕ್ಕ ಅಕ್ಕನ್ ಮನೆಗ್ ಹೋಗೋಣ ಅಂದ್ರೆ ಅ ಅಕ್ಕಾನೂ ಬಂದಿಲ್ಲ ಅವಳು ಅಲ್ಲೇ ಇದಾಳೆ ಅದಿಕ್ಕೆ ನನ್ ಸು್ನೆ ಅದೇ
ಹೌದಾ
ಹ್ಮ್ ಹೌದು
ಹ್ಮ್ ಬಿಡಿ ಹೋದ್ರ ಹದ್ಲಿ ಏನ್ ಮಾಡಕ್ ಆಗಲ್ಲ ಒಂದ್ ತಿಂಗಿರಿ
ಇನ್ನೊಂದ್ ತಿಂಗ್ಳ ಇನ್ನೊಂದ್ ತಿಂಗ್ಗಳು ಇವಾಗ ಏನ್ ಪರೀಕ್ಷಾ ಹತ್ರ ಬಂದ್ರೆ ಈ ಒಂದ್ ಇಪ್ಪತ್ ದಿನ ಅಷ್ಟೆ
ಹಾ ಅಲ್ಲ ಇವಾಗ. ಅದು ಇ ಬಿಟ್ರಲ್ಲ ಟೈಮ್. ಟೇಬಲ್.
ೇ ಇಲ ಅದು
ಅಲ್ಲರಿೀ ಪೈತನ್ಗೆ ಒಂದೇ ಿನ ನಮ್ಗೆ ರಜೆ ಇರೋದು ಏನ್ ಓದ್ತೀರ ಪೈತನ್ ಒಂದ್ ದಿನದಲ್ಲಿ ಪಾಸ್ ಆಗದು ಡೌಟ್ ಆಗ್ತೀನಿ ನಾನನ್ ಆದ್ರೆ
ಹ ಹೌದು ಐದ್ ದಿನ ರಜಾ ಇತ್ತಲ್ಲ ಅನ್ಕೊಂಡು ಇಷ್ಟ ದಿನ ಹಂಗೆ ಕೂತಿದ್ವಿ ಇವಾಗ ಒಂದ್ ಸ್ವಲ್ಪ ಓದ್ಕಳಿ ಹೇಳಿದೀನ ಮೊದ್ಲೇ ನಿಮಗೆ ಒಂದ್ೆರಡು ಇವಾಗಿವಾಗಿಂದಾನೇ ಶುರು ಮಾಡೋಣ ಅಂತ ನೀವು ನೋಡಿದ್ರೆ ಹೋಗ್ ಮನೇಲಿ ಕೂತಿದ್ದೀರಾ
ಇ ರೀ ಇಲ್ಲ ರೀ ನಮ್ಮ ಅಪ್ಪ ಕೂಸ್ಕೊಂಡ ಹಓದ್ ಹಚ್ತವ್ರ
ೇ ನೈಸ್ ಚೆನ್ನಾಗಿದೆ ಚೆನ್ನಾಗಿದೆ
ಏ ನಾವ ಅಪ್ಪ ಬೆಳೆ ಬಂದವಾಗಿವಾಗಿನ ಬಂದ ದಿವಸಾನೇ ಓದ್ಕೊೊಂಡ ಹೋಗು ಆಯ್ತಾ ಟೈಮ್ ಅಂತೆ ಹಾ ಆಮೇಲೆ ಇಲ್ಲ ನಾಳೆಯಿಂದ ಓದ್ತೀನಿ ಅಂತ ಹೇಳಿ ಸುಮ್ನೆ ಅದೇ ಅದು ಏನಿಲ್ಲ ಏನೇನು ಓದ ಹ ಬಬೇಕು ಅಂತ ಎಲ್ಲಾ ನೋಡ್ಕೋತಾ ಇದೀನಿ ಆದ್ರೆ ಏನನು ಅರ್ಥ ಆಗ್ತಾ ಇಲ್ಲ ಸುಮ್ಮ್ನೆ ಇದ್ದೀನಿ ಈಗ
ಹೇಳಿ ಯದಾದ್ರೂ ಮುಖ್ಯವಾದ ಪ್ರಶ್ನೆಗಳೆಲ್ಲ ಬಂದ್ರೆ ನಮಗೂ ಕಳ್ಸಿ ನಾವು ಒಂದ್ ಸ್ವಲ್ಪ ಪಸ್್ಮ ಇದ್ ಮಾಡ್ತೀವಿ
ಹ ಸಿಕ್ ಆತರದ ಸಿಕ್ಕದ್ರ ನಾನ್ ಹೇಳ್ತಿನಿರಿ ಆದ್ರೆ ಆತರ ನಂಗ ಯಾವ್ದು ಸಿಕ್ ತಾನೇ ಇಲ್ಲಾ ನನ್ ಗೆಳತಿ ಒಬ್ಬರು ಇದ್ರು ಸ್ನೇಹ
ಅವ್ರ ಹತ್ರ ಕೇಳಿ ಹೇಳಿ
ಇಾಗ ಹೆಂಗಂದ್ರ ಅಂದ್ರೆ ಫಸ್ಟ್ ಥೂ ನಮ್ಗೆ ಕೆಮಿಸ್ಟ್ರಿ ಇರೋದು ಕೆಮಿಸ್ಟ್ರಿ ಅದೇ ಹೆಂಗ್ ಕೊಡ್ತಾರೆ ನೋಡ್ಕೊಂಡು ಅದ್ರ ಮೇಲೆ ಡಿಸೈಡ್ ಆಗಣ ಫಸ್ಟು ಅದಕ್ಕೆ ನೀನೆ ಎಲ್ಲ ಓದ್ ಕುತ್ಕೋಬೇಕು ಅದಾದ್ಮೇಲೆನೆ ಗೊತ್ತಾಗದು ಅದ ಅಕಸ್ಮತ್ ಏನಾದ್ರು ಮಾಡಲ್ ಪೇಪರ್ಸ್ ಇಂದಾನೇ ಕೊಟ್ರೆ ಐನ್ ಉಳ್ದಿರೋದೆಲ್ಲಾ ಹಂಗೆ ಕೊಡ್ತಾರೆ ಅಂತ ಅಂದ್ರು. ಹ ಯಾವ್ದಕ್ಕೂ ಫಸ್ಟ್ ನೀವ್ ಅದೇ ಮುಗಸಿ ಮಾಡಲ್ ಪೇಪರ್.
ನನ್ ನಾನ್ ಇನ್ನುೂ ಅದಿನ ತೆಗೆದಿಲ್ಲ.
ಎಲ್ಲಾ ಅದೇ ಓದಿರೋದು.
ಹಾ ನಾವು ಅದೇ ಓದಿರೋದ ಇನ್ನೇನ್ ಅದ ಬಿಟ್ರಿ ಇನ್ನೇನ್ ಓದಿ ಅದ್ ನೀವದ ಅದ್ ಪರವಾಗಿಲ್ಲ ಅಷ್ಟಾದ್ೂ ಓದಿರ ಓದಿದೀರಾ ನಾನನ್ ಅಷ್ಟು ಓದಿರ್ಲಿಲ್ಲ
ಏನೋ ಅರ್ಧಂಬರ್ದ ಓದಿದ್ದೆ ಎಲ್ಲಾನು
ನಾನ್ ಅರ್ಧ ಪೂರ್ತಿ ಓದಿಲ್ಲ ಅಂದ್ರೂ ಅರ್ಧ ಬರ್ಧ ಓದ್ಬಾರ್ದು ಒಂದ್ ಪ್ರಶ್ನೆ ನೀವು ಪೂರ್ತಿ ಓದ್ಬೇಕು ಆದ್ರೆ ಇವಾಗ ಕ ಈ ರಸಾಯನ ಶಾಸ್ತ್ರ ಇದೆ ಅಲ್ಲಾ.
ಹಾ ತಲೆ ಕಡ ಹೋಗುತ್ತ ಅದು ಹ ಅರ್ಥ ಆಯ್ತು.
ಅದು ಹೆಂಗಂದ ಹಂಗೆ ಓದ್ಬೇಕು ಹಂಗೆ
ಹಂಗೆ ಬರಿಬೇಕ ಥೋ
ನಿಮಗೂ ಹಂಗೆ ಬರಿಬೇಕಿತ್ತು ಹಾ ಆ ಮೇಷ ಆ
ಆ ಮೇಷ್ರ ಹತ್ರ ನಾ ಮೇಷ್ರ ಹತ್ರ ಹೇಳ್ತೀವಿ ನೋಡಿ ಇಸ್ ದ ಫುಲ್ಸ್ಟಾಪ್ ಕಾಮನೂ ಮಿಸ್ ಮಾಡಂಗ
ನೀವು ಏನ್ ಗೊತ್ತಾ ಸೋಮವಾರ ಬರ್ ಇರಲೇಬೇಕು. ಬೆಳಗ್ಗೆ ಮಧ್ಯಾಹ್ನ ಅಷ್ಟಲ್ಲೇ ಯಾಕಂದ್ರೆ ನಿಮಗೆ ಒಂದು ಶಿಟಿ ಕೊಡ್ತಾರೆ ಅದನ್ನ ಇಸ್ಕೊಳಕ್ಕೆ.
ಹಾ ಇಲ್ಲ ಅದು ನೋಡಿಯೂ ಫಾರ್ಮ್ ಇದೆ ನೋಡಿ.
ಹ್ಮ್
ನಾನಿನ್ನ್ ಅದಕ ಸೈನ್ ಹಾಕ್ಸಿಲ್ಲ ಅದು ಸೈನ್ ಹಾಸ್ಬೇಕು.
ಅದಕ್ಕಿನ್ನು ಸಹಿ ಆಕ್ಸಿಲ್ವಾ ಹಂಗಾ ಅಂದ್ರೆನ್ ಮುಗೀತ್ ಕತೆ ಇವತ್ತು ಯಾರ್ ಇವತ್ ಎಷ್ಟ ಕಷ್ಟಪಟ್ಟಿ ನಾವು ಹೋಗಿ ಆ ಆ ಕೊ. ರು ಕೊಠಡಿ ಒಳಗೆ ನುಗ್ಗಿ ನಮ್ಮ್ ಮೈ ಮೇಲೆ ಎಲ್ಲ ಬಿದ್ರು ಆದ್ರುನು ಪರವಾಗ್ ಎರ್ಡ್ನೇ ವರ್ಷ. ವರ್ಷದವ್ರು ಫಸ್ಟ್ ಮೊದಲನೇ ವರ್ಷದವರೆಲ್ಲ ಮೈ ಮೇಲೆ ಬಿದ್ರೂನು. ನಾವ್ ನುಗ್ಗಿ ಹೋಗಿ. ಇಸ್ಕೊಂಡ್ ಬಂದಿದ್ದೀವಿ. ಅಷ್ಟು ಕಷ್ಟ ಇತು ಗೊತ್ತಾ ಇ ಇವತ್ತು
ನಾನು ಸೋಮ್ವಾರ ಇನ್ನ ನನ್ ಸ್ವಲ್ಪ ಇದು ದು ಕಟ್ಬೇಕು ಅದ್ ಬಾಕಿ ಇದೆ ಅದ್ ಆದ್ ಹಂಗೆ ಕಟ್ಟಿ ಸಹಿ ಹಾಕ್ಸ್ಕೊಂಡು. ತಗೊ ಬರ್ಬೇಕ್ ಅದನ್ನ.
ಹ್ಮ್
ಹ್ಮ್
ಇವಾಗ್ ಏನ್ ಮಾಡ್ತಿದ್ದೀರಾ ಮತ್ತೆ.
ಹ
ಏನ್ ಮಾಡ್ತಿದ್ದೀರಾ ಇವಾಗ.
ಇವಾಗ್ ಏನಿಲ್ಲ ಇವಾಗ್ ಹೋಗ್ ಊಟ ಮಾಡದು ಟಿವಿ ನೋಡದು. ಮಲ್ಕೊಳ್ಳೋದು
ನಿಮಿಗ್ ಕರಿತೀ. ಹ್ಮ್ ನಾನಿನು ಹೊರಗಡೆನೆ ಕೂತಿದ್ದೀನಿ.
ಹೌದಾ
ಹೌದು
ತವ್ರ ಆಗ್ಲೇ.
ಹಾ ಹೌದು ಗಣಿತ ಶಾಸ್ ಗಣಿತ ಅಲ್ಲ. ಏನು ಬೂದ್ ದೇವ್ಳ ಶಾಸ್ತ್ರಾನ. ಮೊದಲ್ನೇ ಪರೀಕ್ಷೆ ಇದೆಯಲ್ಲಾ ಅವರು ಇವಾಗ್ಲೇ ಓದ್ಕೊಂತಿದ್ದಾರೆ. ಇನ್ನ ಹೇಳ್ತೀನಿರೀ ಮಾತಾಡ್ತೀನಿ. ನಿಮ್ಮಂದಿಗೆ ಮಾತನಾಡಿ ಖುಷಿ ಆಯ್ತು. ಸಂತೋಷ ಆಯ್ತು ಧನ್ಯವಾದಗಳು ಷ್ ಬರಾತ್ರಿ
ಹಾ ಧನ್ಯವಾದಗಳು ಶುಭ ರಾತ್ರಿ